ಹಲೋ.
ಹ್ಮ.
ಹಲೋ.
ಹಲೋ.
ಹಾಂ ಏನು ಮಾಡಕತ್ತೀರಾ.
ಹ್ಮ್ ಏನಿಲ್ಲ ನೀ ಏನ್ ಮಾಡಾಕತ್ತಿ.
ನಾವು ಕ್ಲಾಸ್ ಮುಗಸಂದ ಹಾಸ್ಟಲ್ಗೆ ಹೊಂಟೀವ ನೋಡ್ರೀ.
ಹ್ಮ್. ಮುಗಿತಾನ್ರಿ ಕ್ಲಾಸ್. ಹ್ಮ ಹ್ಮ.
ಹಾಸ್ಟಲ್ಗ ಹೋಗ್ಬೇಕ ಇವಾಗ ಇವಾಗ ಪರಿಸರದ ಬಗ್ಗೆ ಕೆ ಎನ್ವೈರನ್ಮೆಂಟಲ್ ಸೈನ್ಸ್ ಅಂತ ಪರಿಸರ ಬಗ್ಗೆ ಇತ್ತರಿ.
ಹ್ಮ ಪರಿಸರ ಹೇಳ್ತಾರ ಏನ್ರಿ ಬರೇ ಅವ್ರು
ಹಾಂ ಪರಿಸರ ಬಗ್ಗೆ ಹೇಳ್ತಾ ನೋಡಿರಿ ಬರೇ
ಹ್ಮ್ ಹ್ಮ್.
ನೀವೇನ್ ಮಾಡಾಕತೀರಾ.
ಹ್ಮ ಏನಿಲ್ಲ ನೋಡ್ರಿ ನೀವೆನ್ ಮಾಡ್ಲಾತಿರಿ.
ಯ ಹಾಸ್ಟಲ್ ಹೊಂಟೀನ್ರಿ ಹಾಸ್ಟೆಲ್ಗ ಹೋಗಿ ಇವಾಗ ರೆಡಿಯಾಗಿ ಊರ್ಗ ಹೋಕೆನಿ.
ಹ್ಮ್ ಹ್ಮ್. ಯಾವ ಯಾವಗ ಹೊಕ್ರಿ ಊರಿಗಿ ಹ್ನು.
ಹಾ ಒಂದ ಗಂಟೆಗೆ ಭುಡ್ತರಿ ಬಸೈತಿ.
ಹ್ಮ್ ಹ್ಮ್.
ಹೋಗಿ ಮತ್ತೆ ಒಂದು ಒಂದು ವಾರ ಇದ್ದು ಬರೋದು.
ಒಂದ್ ವಾರ ಅಲ್ಲಿ ಇರ್ತೀರ ಏನ್ರಿ ಊರಗೆ
ಹಾ
ಹ್ಮ ಯಾವ್ರೀ ಹ್ಮ್ ಹ್ಮ್. ನಿ ಕೊಡಿ ಇದ ಭತ್ತ ಬಾಳ್ ಬೆಳತರಂತಲ್ರರಿ ನಿವ
ನಮ್ಮಗಡೆ ಬತ್ತ ಬೆಳಿತಾರಿ. ಇದು ಏನದು ಮೆಣಸಿನ್ಕಾಯಿ. ಹತ್ತಿ ತೊಗ್ರಿ ಎಲ್ಲ ಬೆಳಿತಾರ ನೋಡ್ರ ನಮ್ಮ್ ಕಡೆ
ಹ್ಮ್ ಒಂದ್ ಕಡೆ ಗುಡ್ಡ ಆವಾ ಬಕ್ಕಳ
ಅವ ರೀ
ಗುಡ್ಡ ಗುಡ್ಡ ಬಾಳ ಆವಾ ಅಲ್ರಿ.
ಹಾ ಗುಡರು ನಮ್ ರಾಯಚೂರ ಡಿಸ್ಟ್ರಿಕ್ ಸುತ್ತ ಗುದ್ದ ಗುಡ್ಡಾವರ
ಹ್ನು. ಹ್ಮ್ ಹ್ಮ. ಹ್ನು. ನಮ್ಮ ಕೆಲವೊಯ್ಯಿ
ಕಲಬುರ್ಗಿ ಸಿಟಿ ಅಲ್ ಪ್ರಾಪರ್ ಸಿಟಿಯಾ ಮತ್ತೆ ಯಾವ್ದ್ರರು ಬೇರೆ ಕಡೆ ಅಲ್ಲಿನ
ಅದೇ ಏನ್ಂಗ ಗಿರ್ ನೀರ್ ನೋಡಕ್ ಕೆನ್ನಿರಿಲ್ಲರಿ ನಿಮ್ಗ
ಹ್ಮ್
ಚಿಟಗಿದ್ರಾ ನೋಡಕ ಇರ್ಲ್ಲರಿ ನಿಮಗ
ಆ
ಸಿಟಗಿದ್ರೆ ಏನ್ ನೋಡಕ್
ಇಲ್ಲ ಇಲ್ಲ ನಾವ್ ಹಳಿ ಇದ್ರು ನಮ್ದ್ ಹಳಿ ಅಲ್ಲಿ ಕಲವರಿ ಬಾಗ ನಳೆ ಹ್ಮ ಮತ್ರ ನಾ ಇದು ಮಾಡಿನ್ ತೃ ನರಸಿಂಗ್
ಹ್ಮ ಬಿಎಸ್ಸಿ ನರ್ಸಿಂಗಾ
ಹ್ಮ್ ಬಿ ಎಸ್ ಸಿ ನರ್ಸಿಂಗ್
ಎಲ್ಲಿ ಯಾವ ಊರಗ
ಗುಲ್ಬರ್ಗನೆ
ಹಾ ಗುಲ್ಬರ್ಗ
ಹ್ಮ್
ಹಾಂ ಹಾಂ ನಾವು ಬಿ ಎಸ್ ಸಿ ಅಗ್ರಿ ಮಾಡಿ ನೋಡಿರಿ
ಮಾಡ್ರಿ
ಇದು ಶಾಪುರಗ್ರೀ
ಹ್ಮ್ ಹ್ಮ ಚಾಪುರ ಮಾಡ್ರೆನ್ರಿ
ಏನ್ರಿ
ಹಾ ಶಾಪುರ್ ಬಿಗುಡಾಗ ಐತಲ್ ರಿ ಕಾಲೇಜು
ಕಾಲೇಜ
ಹ್ಮ್ ನೋಡಕ್ ಚಲೋಐತ್ರಿ ಹೊರಗ್ಲಿಂದ ಒಳಗೆ ಏನಿಲ್ಲರಿ
ಹೊರಗಿನದಟ್ಟ ಚಲೋ ನನ್ನು ಒಳಾಗಿನ್ ಚಲೋ ಇಲ್ಲ
ಹಾ ಒಳಗಿನ್ ಚಲೊ ಇಲ್ಲ
ಹ್ಮ ಹ್ಮ ಸುಮ್ ಒರಗಿಂದ್ ನೋಡರ್ ಕಿಂಗಲ್ಲ ಗಿಡಗಳೆಲ್ಲ ಚಲೋ
ಹ ನಾವು ಹಂಗೆ ಹೊರಗಳಿಂದ ನೋಡಿ ಚಲೊ ಐತಿ ಕಾಲೇಜ್ ಅಂತ ಇಲ್ಲಿ ಜಾಯ್ನ್ ಆಗಿವಿ
ಹ್ಮ್
ಆಗ್ ನೋಡಿದ್ರಿ ಏನಿಲ್ಲ
ಇಲ್ಲಿ ಚಲೋ ಇಲ್ಲ ಏನ್ರ ಹೆಂಗೆ ಹಿರಿಯರಿಗೆ ದೊಡ್ಡರಿಗೆ ಕೇಳಬೇಕ
ಅಂದ್ರೆ ಇಲ್ಲಿ ಯಾರ ಇದ್ದಿಲ್ಲರಿ ನಮ್ಗ. ಹೇಳದ್ರ ಕೇಳ್ತಾ ಅಲ್ಲಿ ಇದ್ದರ. ಕೇಳಿದ್ರೆ ಒಳ್ಳದು ಆದ ಅಂತ ಹಳ್ತಾರೆ ಕಾಲೇಜ್ ಯಾರ್ ಕೆಟ್ಟದ ಅಂತ ಹೇಳಲ್ಲ ರಿ ಜಾಯ್ನ್ ಆಗಪ್ಪಾ ನೋಡಿದ್ರೆ ಇದ ಹ್ಹಾ ರೀ.
ನೀ ಕೇಳೋರಿಗೆಲ್ಲ ಒಳ್ಳೇದ ಒಳ್ಳೇದ್ ಆದ ಅಂದ್ರು ನೀವ್ ಮಂದಿ ಮತ್ ಕೇಳಿರಿ.
ಹಾ ಹಂಗೆ ಬಂದು ಹಿಂಗೆ ಆಗಿನೀ ನೋಡ್ರಪ್ಪಾ. ನ ನ ನಾಲ್ಕು ವರ್ಷ ಓದ್ಬೇಕ್ರಿ ಇಲ್ಲೇ.
ಹ್ಮ್ ಅದ ಬರ್ ಇದು ಬರ್ತ ನೋಡ್ರಿ ಕಾಲೇಜ್ ಚೇಂಜ್ ಮಾಡ್ತಿದ್ರೆ ಮಾಡ್ರಿ.
ಅಂದ್ರರೆ ಇಲ್ಲಿ ರಾಗಿಂಗ್ ಇಲ್ಲ ರೀ ಬೇರೆ ಕಡೆಗೆ ರಾಗಿಂಗ್ ಐತೆಂತರಿ ಅದು.
ಆಯ್ತು ಒಂದ್ ವರ್ಷ ಮುಗಿತಲ್ರಿ ಈಗೇನ್ ರಾಂಗಿಂಗ್ ಅದು ಏನ್ ಸಂಬಂಧ ಪಡಲ್ಲರಿ.
ಯಾಕಂದ್ರೆ ಅಲ್ಲಿ ಹೆಂಗ ಆದ ಗೊತ್ತಿರಬೇಕಲಿ ಮೊದಲು.
ಹ್ಮ್ ಹ್ಮ್ ಅಲ್ಲಿ ಹುಡುಗರು ಹೆಂಗಾರ ಇಲ್ಲಿ ಸುಮ್ಮ್ ಹುಡುಗರು ಎಲ್ಲ ಪರಿಚಯ ಆಗ್ಯಾರ.
ತಲ್ಲಿ ಹೋಗಿ ಅಲ್ಲೊಂದು ವರ್ಷ ಬೇಕು ಪರಿಚಯ ಆಗಬೇಕೆಂದ್ರೆ. ಹಂಗೆ ವೇಸ್ಟ್ ಆಯ್ತ ಅಂತೇಳಿ.
ಮತ್ತ ರಿ.
ಎಲ್ಲಿಗೆ ಹೋಗ್ತೀರಿ ರಜಾವಲ್ರು ನಿಮ್ಗ.
ಹ್ಮ್ ರಜ ಅವ ಇಲ್ಲ ಇದ್ದಾರ ಊರಾಗ.
ಊರಾಗ ತಲುಗೋಗ ಬೇರೆ ಕಡೆಗೆ ಹೋಗಲ್ಲೇನ್ ರೀ.
ಹ.
ಎಲ್ಲಿಗ್ ಹೋಗಲ್ಲ ಹೊರಗ ತಿರಿಗಡಕ.
ಅವ್ರ ಇಟ್ಟತ್ತಕ ತಿರ್ಗಾಡಿ ಬಂದಿವಿ ಬಿಸಲಾದಲ್ರೀ.
ಅಂದ್ರೆ ಇವತ್ತು ತಿರುಗಡದಲ್ರಿ ಹೊರಗ ಟೂರು ಟ್ರಿಪ್
ಊರ ಟ್ರಿಪ್ ಅಂತ್ರಿ ಈಗ ಸುಟ್ಟಿಲ್ರಿ ರಜೆ ರಜೆ ಕೋಟಮೇಲೆ ಹೋಗಬೇಕ್ರಿ
ಹ್ಮ್ ಹ್ಹಾ. ಯಾವ್ ಊರಿಗೆ ಹೋಗ್ತೀರಿ.
ಗಡಿದ್ರ ಕಡೆ ಹೋಗಲ್ಲತ್ತವರಿ ಕೇರಳ ಮುನ್ನಾರ ಅಂತ ಬಾತ ಹೆಸರು ಆದಲ್ರಿ ಹ್ಹಾ ಹ್ಹಾ. ಆಕಡೆ ಹೋಗ್ಬೇಕು ಅಂಲಕತಿವ್ರಿ. ಮತ್ರಿ ನೀವು ನೀವ್ ಹೋಗಿರೆನ್ರಿ.
ನಾವವು ಹೋಗ್ಬೇಕಂತ ಪ್ಲಾನ್ ಮಾಡಿದಿವ್ರಿ ಎಲ್ಲಿಗ್ ಹೋಗ್ಬೇಕಂತ ನಿಮ್ ಕೇಳಿ ಹೋಮಂತ ನಿಮ್ ಫೋನ್ ಮಾಡಿದ್ದು.
ಆ ಕಡೆ ಕೇರಳ ಕಡೆ ಬರ್ರಿ ಮತ್ ಹೋಗ್ ನಾವು ನಿಮ್ ಎಲ್ಲ ನಮ್ ದೋಸ್ತರು ನಿಮ್ ದೋಸ್ತರು ಸೇರ್ಕ ಹೊಸ್ ಮಂದಿ ಒಂದ್ ಹದ್ನೈದು ದಿನ ಹೋಗ್ಬಡಮ್ರಿ.
ಯಾವಾಗ ಹೋತಿರಿ ನೀವು.
ನಾ ಈಗ ಆಗಸ್ಟ್ ಸುಟ್ಟಿ ಹೋಗ್ತಾವ ಅವಾಗ ಹೋಗಬೇಕು ಅಂತೀವ್ರಿ.
ನೀವು ಆಗಸ್ಟ, ನಮ್ದು ಸೆಪ್ಟೆಂಬರ್ರೆಗ ಅವ್ರಿ.
ಹ್ಮ್ ಎಕ್ಸಾಮ್ ಇರ್ತವಲ್ಲಾ ಎಕ್ಸಾಮ್ ಬರ್ದಕ ಹೋದ ಅಂದ್ರೆ ಏನ್ ಚಿಂತೆ ಹಿಂತೆ ಏನಿರಲ್ಲ.
ಎಷ್ಟ್ ದೂರ ಹಾತತ್ರಿ ಕೇರಳ ಇಲ್ಲಿಂದ?
ಕೇರಳ ಇಲ್ಲಂತ ಬಾಳ ದೂರ ಆತಿರ್ಬೋದ್ರಿ.
ಟ್ರೈನ್ಗೆ ಹೋಗಬೇಕಲ್ರಿ.
ಹಾ ಟ್ರೇನು ಹ ಮಾಡ ಅದಾರೀ ಕರಳ ಟ್ರೇನ್ ಅದಾರಿ.
ಹವಾ ಎಲ್ಲಿಂದ ಐತ್ರಿ?
ಹ ಇಲ್ಲಿಂದ ನಮ್ ಕಲಬರಿಲ್ಲಿಂತ ಇದು ಹೋಗ್ಬ ನಿಮ್ ರಾಯಚೂರ್ ಮೆಲ್ ಬರ್ತಾರೆ, ಕಲಬರಿಗಿ ಇಲ್ಲಿಂದ ರಾಯಚೂರ, ರಾಯಚೂರಿಂದ ಬೆಂಗ್ಳೂರ್ ಕ ಬೆಂಗಗಳೂರಿಂದ ಕೇರಳ.
ಹ್ಮ್ ಹ್ಮ್ ಹೋಮ್ ತಗರಿ ಹೋಗಂತ ರಜರಿ ನಮ್ಮೂನು ಹೋಮ್ ರೀ.
ಹ ಯಾವಾಗ ಬರ್ತೀರಿ ನೀವು?
ನಾವು ಸೆಪ್ಟೆ ಆಗಸ್ಟ್ ಸೆಪ್ಟೆಂಬರ್, ಸೆಪ್ಟೆಂಬರ್ಗೆ ಕೊಡ್ತಾರೆ ರೀ ಸುಟ್ಟಿ, ಸೆಪ್ಟೆಂಬರ್ ಅಂದ್ರೆ ಸೆಪ್ಟೆಂಬರ್ ಒಂದು ಮೂರನೇ ತಾರೀಕಿಂದ ಹೊಗಮ್ ರೀ.
ಸೆಪ್ಟೆಂಬರ್ ಮೂರನೇ ತಾರೀಖ್ ರಿ.
ಹಾಂ ರೀ ನೀವು ಫ್ರೀ ಇರ್ತರಲ್ರಿ ನೀವು ನೀವು ಖಾಲಿ ಇರ್ತೀಲ್ರಿ ನೀವು.
ಹಾವ ಖಾಲೇ ಇರ್ತೇನ ನಾವು.
ಹ್ಮ ಅಂದ್ರೆ ಸೆಪ್ಟೆಂಬರ್ ಮೂರ್ಲಿಂದ ಹೋಮರಿ.
ಅಲ್ ಇತರ್ದ ಎಲ್ ಇರ್ತರಿ ನ.
ರಾಯಚೂರು ಇಲ್ಲ ದೇವದುರ್ಗ ತಾಲೂಖು ರಿ.
ಹಾಗ ದೇವದೂರ್ದಾಗ ಇರ್ತೀರ ಏನ್ರಿ ನೀವು? ದೇವದುರ್ಗದಾರ ಎಲ್ಲಿ ಇರ್ತರಿ.
ದೇವದುರ್ಲಿಂದ ಒಂದ್ ಹತ್ತು ಕಿಲೋಮೀಟರ್ ರೀ ಮಸಕ್ಳ ಅಂತಿರ್ತ್ತ ಅಲ್ಲಿ.
ಯಾವ್ರೀ
ಸರ್ಕಲ್
ಸರ್ಕಲ್
ಹಾ ರೀ ಸಣ್ಣದೊಂದು ಹಳ್ಳಿ ಇರದು ಹಾಂ ಹಾಂ ಅಲ್ಲಿ ಇರ್ತ ನೋಡ್ರಿ.
ಈಗಡೆ ಎಲ್ಲಾ ಬಾಳ ಹಿಂದದ ನೋಡ್ರಿ ನಿಮ್ ದೇವದುರ್ಗ ರಾಯಚೂರ.
ಹ್ಮ ಸನಿಪಾತಲ್ರರಿ ಮತ್ತ ಇಲ್ಲಿಂದ.
ದೂರದ ಅಂದ್ರ ಬಾಳ ಹಿಂದಳುದದ ಡೆವ್ಲಪ್ ಆಗಿಲ್ಲ ಇಂಡಿ.
ಹ ಡೆವಲಪ್ ಆಯಿಲ್ಲ ರೀ
ಹ್ಮ್ ಹ
ಎಲ್ಲೂದ್ರೀ ತಂತ್ ಪಿಯೂಸಿ ಎಲ್ಲೂದ್ರೀ?
ಮತ್ತೆ ಏನ್
ಅದೇ ನೀವು ಟೆಂತ್ ಪಿ ಯು ಸಿ ಎಲ್ಲಿ ಓದಿರಿ?
ಹಾ
ನೀವು ಪಿ ಯು ಸೇಟ್ ಅಂತ ಎಲ್ಲಿ ಹೋದಿರಿ?
ನಾವ್ರೀ ಇದು ಪಿ ಯುಸ ಅ ಎಲ್ಲ ಇಲ್ಲ ಗುಲ್ಬರ್ಗದಾಗ ಹೋದಿರದ್ ನ.
ಅಲ್ಲಿ ಹೋದಿರಾ
ಹ್ಮ್ ಇದ್ದೆ, ಮತ್ ನ ಮನ್ಯಾಗ ದೂರ್ ಕಳ್ಸಲ್ರಿ, ದೂರಿ ಮನಗ್ ಬಿಟ್ಟಿ ಇರೋದಾಗಲ್ ನಮಗ ಮದ್ಲೆ, ಹಂಗಾಗ ದೂರ್ ಹೋಗಿಲ್ಲ ನ ಇಲ್ಲೇ ಇದ್ದ ಪಿ ಯು ಸಿ ಬಿ ಇಲ್ಲೇ ಅದ ಒಂದೆ ಎರಡನೇ ಹತ್ತು ತ ನ ಬಿ ಊರಗ ಕಲ್ತೆವುಮ
ನೀ ಹಾಸ್ಲರ ಡೇಬಡ್ರ ನೀವು?
ಎಲ್ಲಾ ಮನಿಗ್ ಹೋಗದ ಬರೋದ್ ಮಾಡ್ತೀನಿ ನಾ ದಿನ್ನ
ಮತ್ತ ಎಲ್ಲಾ ಆರಾಮಯಿದ್ರಿ ಅಂದ್ರ ಮತ್ತೆ ಎಲ್ಲಾ ಆರಾಮ್ ಇದಿರಂದ್ರ
ಹಾ ರೀ ನಾವು ಪಿ ಯು ಸಿಲ್ಲಿ ಗಂಗಾವತಿಗೆ ಹೋದೀವ್ರೀ
ಹ್ಮ ಹ್ಮ್ ಗಂಗಾವತಿ ಪೇಸಿದ ಗಂಗಾವತಿ ಲವಾಲ್ರಿ ಹಂಗ ಹತ್ತ ಬಾರಿಗ ತಾರ
ಹ ವಿದ್ಯಾನಿಕೇತನ್ರಿ ಅ ಇದು ಚಲೋ ಐತ್ರಿ ಅಲ್ಲಿ
ಅಲ್ಲಿ ಗಂಗಾವಂತದಾಗ ಬಿಸಿಯಗರು ಇತ್ತಲ್ರರಿ ಅಲ್ಲೇ ಮಾಡ್ಬೇಕಿಲ್ಲ ಸುಮ್ಮನೆ
ಅಲ್ಲಿ ಅಂದರೆ ಡೆವಲಪ ಆಗಿ ಇಷ್ಟು ಡೆವಲಪ್ ಇಲ್ರಿ ಅದಲ್ಲಿ
ಗಂಗಾವತಿ ತ ಬಿ ಎಸ್ ಸಿಗರಿ ಬಾರಿ ಅಂತರ ಪೇಪರ್ ತಲ್ಲ ಮನ್ ಬಂದಿತಿ ರೀ ಗಂಗಾವತಿ ಬಿ ಎಸ್ ಸಿ ಅಗ್ರಿಯಲ್ಲಿ ಭಂಗಾವತಿ ಮೇಲ್ಗೈಯಂತೆ
ಅಲ್ಲಿ ಚಲೋ ಇಲ್ಲದಂತಲ್ಲಿ ಅದಕ್ಕೆ ಸಿಕ್ಕಿತ್ತು
ಹ್ಮ್ ಹ ಮತ್ರೆ ಹ ಏನೊಸ ನೋಡ್ರಿ
ಊಟ ಮಡಕ್ ಹೋಗ್ಬೇಕ್ರಿ ಇವಾಗ್
ಊಟ ಮಾಡಳಕ್ ಹೋತೀರಿನ್ರರಿ ಆಯ್ತಾಯಯ್ತ ತುಊ ಮಾಡ್ಬ್ರ ನಾವಿ ಮಾಡಬರ್ತ ನ ಜರ ಕೆಲಸ ನಿಂಬುದು ಚೋಲೋ ಓದಿತಿದ್ರ ಹೊರಗ ಹೋಗಿ ಊಟ ಊಟ ಗಿಟಾ ಮಾಡ್ತೋಗಂಜ ಊಟದ ಏನ್ ಮಾಡ ಇಡ್ಲೆ ಹ ಹ
ಇನ್ನೊಂದು ನಿಮ್ರ್ ಎಡತ್ತ ಅಂತ ಹೇಳರ ಅವರು ಏನ್ ಮ
ಎಲ್ಲಾ ಆರಾಮ ಇದಿದೀರಂದ್ರ
ಹಾ ಆರಾಮಿದ್ದೇ ನೋಡ್ರಿ
ಹ ಆಯ್ತಾಯಯ್ತವ ನಿಮ್ಮ ನಿಗೆ
ಹಾ ಹಾ ಖಾಲಿದ್ದಾಗ ಮಾಡ್ತನ್ ತಗ್ರರಿ ಆಯ್ತ್ ರೀ